ಹಲೋ ಆರಾಮ
ಹಾ ಆರಾಮಕ್ಕ ನೀವ್ ಆರಾಮ್
ಹಾ ನಾನ್ ಆರಾಮಿದ್ದೇನ್ ನನ್
ಏನ್ ಮಾಡ
ಏನಿಲ್ಲ ನೋಡ್ ಸುಮ್ ಕುಂತ್ವಿ ಇಲ್ಲಿ ವರ್ಕ್ ಮಾಡಲ್ ಪ್ಲೇಸ್ ಕುಂತೀನ ಸನ್ನ ಹ್ಮ್ ಏ ಮ್ಯಾರೇಜ್ ಯಾವಾಗಾದಂತೆ ಅಲ್ಲಿ ನಿಂದ
ಹಾ ಕನಾಂದ ಸಿ ಎಿಂದ ಕಾರ
ಮ್ಯಾರೇಜ್ ಅ ಬಬ್ಬಾಬ್ಬಾ ಹಾ ಎಷ್ಟನೇ ತಾರೀಖು ಅದ
ಮುನ್ಸೂಚನೆ ತಾರಖ ಆ್ದತ
ಎಷ್ಟ್ಣ ಸಾರರಿಗೆ
ಮೂವತ್ತನೇ ತಾರೀು ಬರೋ ತಿ ಮೂವತ್ತನೇ ತಾರೀಕ
ಹಓ ಹೋ ಬರ ತಿಂಗಳು ಮೂವತ್ತನೇ ತಾರೀಕು ಅದಾನ ಹ ಹಾ ಹಾ ಏನ ಸೇಾರಿ ಮಾಡ್ಕೊಂಡಿರದತಿಲ್ಲ
ಶಾಪಿಂಗ್ ಅದು ಮಾಡತ್ತವತ್ರ ಫಂಕ್ಷನ್ ಅದಾವ
ಹ್ಮ್ ಹ್ಮ್ ಹ್ಮ್
ಹ ಅರ್ಷೆನ ಅದು ಅಂತಾರಲ್ಲಸ ಅದು ಮಾಡ್ತಾರ
ಹ್ಮ ಹಳದಿ ಶಾಸ್ತ್ರ ಬಳಿ ಶಾಸ್ತ್ರ
ಮಾಡ್ಬೇಕು ಸರ್
ಅವೆಲ್ಲ ಮಾಡ್ತಾರಲ್ಲ ನಿಮ್ ಕಡೆ
ಹಾ ಮಾಡ್ತಾರಕ್ಕ ಆದ್ರೆ ಬ ಹಿಂಗ ಇನ್ನ ಒಂದ್ ಫಂಕ್ಷನ್ ಇತ್ತ ಅದು ಹೂವ ಮೂಡಸ್ತಾರ ನಮ್ ಕಡೆ
ಹ್ಮ್ ಹ್ಮ್ ಹ್ಮ್ ಹ್ಮ
ಕುಂದಕ್ಸ್ತಾರ ಮನೆಗೆ ಕುಂದಗ್ಸಿ ಹಪ ಮುಡಸ್ತಾರ್ದನ್ನ
ಹ್ಮ್ ಹ್ಮ್ ಹ್ಮ್ ಅದ ಎಲ್ಲಿ ಹೊರಗೆ ಹೋಗಂಗಿಲ್ಲ ನೀವು
ಹೊರಗ ಹಂಗಿಲ್ಲಕ್ಕ ಏನ್ ಬಾರಿಗೆ ಚರ್ಕ್ ಮುಟ್ಟಂದಿಲ್ಲ ಅವ ಏನು ಮಾಡಂಗಿಲ್ಲ
ಹ್ಮ್ ಹ್ಮ್ ಹ್ಮ್ ಹಾ ರೀ ಎಲ್ಲಿತ್ತ ಎಲ್ಲಿ ಮಾಡ್ಕ್ ಹೋಗಿದ್ರು ಶಾಪಿಂಗ್
ಶಾಪಿಂಗ್ಕ ಹೈದ್ರಾಬಾದ್ಗೆ ಹೋಗ್ಬೇಕಂತ ಮಾಡಿದ್
ಹಾ ಹೌದ
ಹ್ಮ
ಇನ್ವಿಟೇಷನ್ ಕಾರ್ಡ್
ಎ ಹಾ ಇನ್ವಿಟೇಶನ್ ಕಾರ್ಡಕ್ಕ ಏನ ಪತಾವಾ ಕೊಡವು ಕೊಡ್ಬೇಕ ಇವಾಗ ಹ್ಮ್ ಅರ್ಧ ಮಂದಿಗೆ ಎಲ್ಲಾರೂ ಕೊಟ್ಟ
ಹನ್ ಅಾರ್ಧ ಮಂದಿಗಳಳದಾವನಾ
ಹ್ಮ್ ಅದ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಿಮ್ ಕಡೆ ಏನೋ ಜಾಸ್ತಿ ಕೊಡ್ತಾರ ಅಂತಲ್ಲ ನಿಮ್ಗ ಗಂಡನ ಮನೆಗ್ ಹೋಗಕ್ತ ಅವ್ರ ಮನೆಯ್ರ ಕಡೆಯಿಂದಾನೇ ಕೊಡ ಲ ಎಲ್ಲು ಒಬ ಹಾಗೆ ಏನೇನ್ ಕೊಡ್ತಾರ
ಪ್ಪ ಜೋಡ ಬಟ್ಟಿ ಸಾಮಾನ್ ಅಕ್ಕ ಅವ್ರ ಬೇಡಿದ್ದೆ ಅವ್ರ ಬೇಡ್ತಾರ ಸಾಮಾನು
ಇಲ್ಲ ಹುಡುಗಿ ನಿನಗ ಏನೇನ್ ಕೊಡ್ತಾರ
ನನ್ಗ ಬಟ್ಟೆ ಕೊಡಸ್ತಾರಕ್ಕ
ಎಲ್ಲ ಅಷ್ಟು ಇಪ್ಪತ್ತು ಜೋಡ
ಹ ಇಪ್ಪತ್ ಜೋಳ ಕೊಡಸ್ತಾರ
ಹ್ಮ್
ಕಿವೇನು ಹಿಂಗ ಕೊಳಂಗ ಸರಾ ಅದು ಇದು ಮಾಡಸ್ತಾರ
ಹ್ಮ್
ಮಸ್ತು ಕಾಲಾಗ ಕೈಯಾಗ ಉಂಗರ
ಹ್ಮ್
ಅ ಮಿಸ್ ಮತ್ತಂದ್ರೆ ಈಗೆಲ್ಲಾ ಡೆಕೋರೇಷನ್ ಹ ಹ್ಮ ಏನೇನ್ ಬೇಕಾಗ್ತೋ ಎಲ್ಲ ಕೊಡಸ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ ಒಟ್ಟ ನಿಮಗ ಹುಡುಕೋದ್ಲಿಂದ ಎಲ್ಲತ್ತನ್ ಚಪ್ಪಾಲ್ ಅವಲ್ಲಾ ಕೊಡಸ್ತಾರ
ಹಾ ಎಷ್ಟ ಆಗ್ಬೇಕು ಅಷ್ಟು ಕೊಡಸ್ತಾರ
ಹ ಚಪ್ಪಲು ಬಾಗು ಎಲ್ಲಾ ಏನ್ ಯೂಸ್ ಎಲ್ಲ ಕೊಡಸ್ತಾರ ನಿಮ್ಮ
ಪಲ್ ಡ್ರೆಸ್ ಸಾರಿ.
ಹ್ಮ್
ಎಲ್ಲಾ ಕೊಡಸ್ತಾರಕ್ಕ ಬ್ರುಕಾ.
ಹ್ಮ್
ಮತ್ತಂದ್ರೆ.
ಹ್ಮ್
ಕ್ಲಿಪ್ಪು ಎಲ್ಲಷ್ಟು.
ಎಲ್ಲಾ ರಬ್ಬರ್ ಬ್ಯಾಂಡ್ ಅವೆಲ್ಲಾ ಕೊಡ್ತಾರನಾ.
ಹ್ಮ ಎಲ್ಲಷ್ಟ ಡ್ರೆಸ್ ಮ್ಯಾಚಿಂಗ್ ಎಲ್ಲಾ ಕೊಡ್ತಾರ.
ಆ್ಯಂಗಲ್ ಅವೆಲ್ಲಾ ಸೊ.
ಹ್ಮ್ ಓಡರ್ಲಕ್ಕರಿ ಕೊಡ್ತ.
ನಾನ್ ಇದ ಯಾವಾಗ್ ನೋಡಿನಂದ್ರ ನನ್ಸ. ಕಂಡಿಲೆ ನಮ್ಮ ಜೊತೆಕ್. ಕೆಲ್ಸ ಮಾಡ್ತ್ ಅವಾಗ ನಾ ಅವ್ಳು ತಂಗಿ ಮ್ಯಾರೇಜ್ ಕೆನ ಹೋದಾಗ ಹ್ ಏನ ಸೋರಿ ಹಾಕ್ತಾರಲ್ಲೇ ಇನ್ಸ್ಟಾಗ್ರಾಮ್್ದಾಗ ಸ್ಟೋರಿ ಹಾಕ್ತಾರಲ್ಲಾ ಅವಾಗ ನಾನ್ ನೋಡಿದ್ದಾಗಲ್ಲ ಆಯ್ತು ಸ್ಕೊಳ್ಳಿ ಎಲ್ಲ ಒ ಉಟ್ಟಕೋದ್ರಲಿಂದ ಎಾ ಅಕಿಗೆ ಅಣಗಿ ಬಾತ್ ನನ ಅವ ಎಲ್ಲ ಅಾರ ಅವೆಲ್ಲ ಕೊ ಎಲ್ಲಾಕ ಏನೇನ್ ಯೂಸ್ ಮಾಡ ಅವ ಎಲ್ಲಷ್ಟು ಕೊಡ್ತಾರ ಅ ಅಂತಳ ಹ್ಮ ಅವಾಗ ಗೊತ್ತ
ಕ್ಟರ್ ಕೊಡ್ತಾರಕ್ಕ
ಹ್ಮ್ ಮೇಕಪ್ ಪ್ರಾಡಕ್ಟ್ ಕೊ
ಹ್ಮ್ ಬಾಕ್ಸ ಕೊಡ್ತಾರ ದೊಡ್ಡದ ಕೊಡದು
ಹ್ಮ್ ಹ್ಮ್ ಹ್ಮ್
ನಾ ಹೈದ್ರಾಬ್ ಹೈದ್ರಾಬಾದ್ ಹೋಗ್ಬೇಕಂತ ಮಾಡಿ ಶಾಪಿಂಗ್ ಅಲ್ಲೇ ಮಾಡಿದ್ವಿ ಎಂಗೇಜ್ಮೆಂಟ್ ಶಾಪಿಂಗ್
ಹ್ಮ್ ಹ್ಮ್ ಅಲ್ಲಿ ಎಷ್ಟ್ ಖರ್ಚ ಆಯ್ತು ಯಜ್ ಗಿಡದ
ಎಂಗೇಜ್ಮೆಂಟ್ ಎರಡೂವರೆ ಲಕ್ಷ ಹೋಗ್ಯದ
ಎರಡುವರೆ ಲಕ್ಷ ಆೋಗೋದಾನ ಹ್ಮ್ ಹ್ಮ್ ಇದು ಡ್ರೆಸ್ಸಿಗೆ ಯಾವ ಇದು ಹೈದ್ರಾಬಾದ್ ಅಲ್ಲಿ ಯಾವ್ದ ಶಾಪಿಂಗ್ ಅದು
ಅದು ಹೈದ್ರಾಬ್ ಚನ್ಮಿನಾ ದಲ್ಲಿ ಬೇಗಂಬ ಬಜಾರ್ ಅಂತ ಆದ ಅಲ್ಲಿ ಹೋಗ್ಬೇಕಕ್ಕ
ಹ್ಮ್
ಅಲ್ಲೇ ತಂದಾರ್ ನಮ್ಮ ಅಮ್ಮಿವರು ಹೋಗಿದ್ರು
ಹ್ಮ್ ಹ್ಮ್ ಹ್ಮ್
ಹೋಗ ಹೋಗಿಲ್ಲ ಇವಾಗ ಹೋಗ್ಬೇಕಂತ
ಹಾ ಅಂದ್ರೆ ಇವಾಗೆಲ್ಲ ಈಗ ಯ್ದು ಎಂಗೇಜ್ಮೆಂಟ್ಸ್ ಮುಗುದ್ ಮಾಲ ಈಗೆಲ್ಲಾ ಈ ಮಧುವೆ ದೆಲ್ಲ ಬಟ್ಟೇ ಹುಡುಗಗ್ ಬಟ್ಟಿ ಅದು
ಹ್ಮ್ ಅವರು ನಮ ಕೊಡಸ್ತಾರ ನಾವ್ ಅವ್ರಿಗೆ ಕೊಟ್ಟಿಸ್ಬೇಕು
ಹಾ ಅಂದ್ರೆ ಈವು ಇವು ಇಪ್ಪತ್ ಬಟ್ಟಿ ಅವಲ್ಲಾ ನಿಮ್ಮ ಮಮ್ಮ್ಯರ್ ಕೊಡ್ತಾಳ್ ಎನ? ಹಾ ನಿಮ್ಮ ಮನಿಗಿ . ಈ ಮನಿಲಿಂದ ನಡೂರು ಮನೆಗೆ ಹೋಗದ್
ತವ್ರು ಕೊಡ್ತ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನೀವು್ ಎಷ್ಟು? ಹಾ ಅಂದ್ರೆ ಎಷ್ಟು ರೊಕ್ಕ ಇಡ್ದ್ ಇಡ್ತರಿ, ಅಷ್ಟು ರೊಕ್ಕದ ಅವ್ರ ಕೊಡಸ್ಬೇಕ.
ಹಾ
ಹ್ಮ್ ಅವ್ರ ಎಷ್ಟ್ ರೊಕ್ಕದ ಹಿಡಿತಾರ ನೀವ್
ನಾವ್ ಕೊಡಸ್ಬೇಕನ್ನ ಹಾ ಆತ
ಹುಡ್ಗೋಗ ಏನೇಏನ್ ತಗೋತಾರ ನಮ್ ಕಡೆ?
ಹುಡುಗ ಹೋಗಕ್ಕ ಅವ್ರ ಹೊಡ್ದದ್ ಬಟ್ಟಿ ಉಂಗುರ ಉಂಗರ ಮಾ ತಡಿದ್ರ ಉಂಗ್ರ ಕೊಡ್ತಾರ.
ಹ್ಮ್.
ಮಾತಂದ್ರೆ? . ಹಚ್ಚ ಏನ್ ಬರ್ತದ ಅದ ಕೊಡ್ತಾರಕ್ಕ, ಊಟ ಮಾಡಸ್ತಾರ ಮದ್ವಿ ದಿನ.
ಹ್ಮ್.
ಹದು ಕೊಡ್ತರೆ.
ಹ್ಮ್ ಹ್ಮ್ ಹ್ಮ್, ಅಂದ್ರೆ ಹುಡ್ಗನ ಮನೆ ಕಡೆನೆೇ ಅಂದ್ರೆ ಈ ಮ್ಯಾರೇಜ್ ಯಾರ್ ಕಡೆದ? ನಿಮ್ ಕಡೆೆಯದೆ ಹುಡಗುನ್ ಮನೆ ಕಡೆದ?
ಹುಡುಗುನ್ ಮನಿ ಕಡೆ ಇಟ್ಟಾರಕ್ಕ ಮ್ಯಾರೇಜ್.
ಅಂದ್ರೆ ಯಾವ ಊರಗ ಇಟ್ಟಾರ?
ಹ್ಮ ಚಿಕ್ಕನಾಳಿಗ್ ಇಡ್ತೀನ್ ಅಂತ ಹೇಳಾರ್ ಅಕ್ಕ .
ಹ್ಮ ಅಲ್ ಎಡು
ಹ್ಮ್ ನಮ ಸಣ್ಣ ಮಾಮರು ಟೆಂಟ್ ಹೌದ ಆದಕ್ಕ ಅವರು
ಹ್ಮ್
ಗ್ರ್ಯಾಂಡ್ ಮಾಡ್ಬೇಕಂತ ಅಲ್ಲಿ
ಹೋ ಹೋಹೋ ಹೌದ.
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್, ಅಂದ್ರೆ ಇಷ್ಟ ಎಲ್ಲಾ ಅದವ ಮ್ಯಾರೇಜ್.
ಹಾ ಮ್ಯಾರೇಜ್. .
ನಾನ್ ಯಾಕಂದ್ರೆ ಜಾಶ್ ಅಷ್ ಇ ನೋಡಿದ್ನಲ್ಲ ಹೆಂಗ ಹೆಂಗ್ ಕೊಡ್ತಾರ ಅನ್ನೋದೇ ಗೊತ್ತಿದ್ ನನಗೆ ಆದ್ರ ಇಷ್ಟು ಗೊತ್ತಿರ್ಲಿಲ್ಲ ಹ ನಮ್ ಕಡೆ ನನ್ಗೇನ್ ಇಷ್ಟು ಕೊಡೋದಿಲ್ಲ ಆಯ್ತಸೆ ಆ ನಮು ಡೇಲಿ ಮನೆಗೆ ಏನ್ ಯೂಸ್ ಮಾಡ ೆ ಹೊಸ ಡ್ರೆಸ್ ಗಳು ತೊೊಂಡೋಗ ದಾಟೆ ಅಟೆ ಅವಾಗ ನಾರಜ ದಿನ ಏನ್ ಮಸ ಅಡ್ರಸ್ ಹಾಕೊಂಡಿರ್ತಿೀವಿ ಅದ ಹಕರೆ ಮತ್ತ ಹಿಂಗ ಒಬ್ಬಟ್ಟ ತಗ ಏ ಕೊಡಲ
ಹ್ಮ ನಮ್ ಡ್ರೆಸ್ಸ ಕೊಡತಾರಕ್ಕ ಅದ್ರ ಮ್ಯಾಚಿಂಗ್ ಕ್ಲಿಪ್ಪು ಅದ್ರ ಮ್ಯಾಚಿಂಗ್ ಬಳಿ ಅದ್ರ ಮ್ಯಾಚಿಂಗ್ ಕಖರ್ಚಿಪ್ ಪ ಚಪ್ಪಲ್
ಹ್ಮ್
ಮತ್ತಂದ್ರೆ ನಾವವು ಏನು ಫಂಕ್ಷನ್ಗಗ ಹಾಕೊಂಡ್ ಹೋಗ್ತಾರಲ್ಲ ಅಕ್ಕ ಸೆಟ್
ಹ್ಮ್ ಹ್ಮ್ ಹ್ಮ್
ಅದು ಸೆಟ್ ಅ ಕೊಡ್ಸ್ತಾರ
ಹ್ಮ್
ಮತ್ತಂದ್ರೆ ಬಾಳ್ ಸಾಮನ್ ಬಾಳ್ ಕೊಡಸ್ತಾರಂದ್ರೆ ಹ ಏನ್ ಯೂಸ್ ಮಾಡ್ಬೇಕಕ್ ಒಂದ್ ವರ್ಷ ಅಕ್ಕ ಇವಾಗ ಅಕ್ಸಯನ ನೋಡು ಅಕ್ಕ ಸಮಾನ
ಹ ಒಂದು ಒಂದ್ ವರ್ಷ ಯೂಸ್ ಆಗ್ ಅಂತದ ಎಲ್ಲ ಹಾ ಎಲ್ಲಾ ಕೊಡ್ತಾರ
ಹ್ಮ್ ಎಲ್ಲ ಸ
ಹೌದು ಹೌದು ಚಲ ನಿಮ್ದೇ ಒಂದ್ರೆ ಇದ ಹೊಸ ಹೊಸ ಅಡ್ರೆಸ್ ಸಿ ಹ ಹ
ಹ್ಮ ಹ್ಮ ಹಾ ಹ್ಮ
ಹ್ಮ್
ಇ ಮದ್ೆಗಳೇನು ಕರ್ಕೊಂಡ್ ಬರ್ತಾರಕ್ಕ ಒಂದು ಕರ್ಕೊ್ ಬಂದು ಬೇಕಾದಾರ್ ನಾವ್ ಒಂಟಿ ಆ ಮತ್ತೆದವ್ರ ಎರ್ಸರ್ಲಕ್ಕ ಅವರು ಕಾಕೊಂಡ್ ಹೋಗಿ ಊಟ ಮಾಡಿಸಿಿ ಬಟ್ಟಿ ಕುಡಚಿ ಕಸ್ಟ್ ತರ
ಹೌದಾನ ಅಂದ್ರರು ಯಾರ ನಾಲಿ ಖುಷಿಿಗೆ ಅಂಗ ಕರ್್
ಹ್ಮ್ ಹೂಂ ಎಲ್ಲ ಫ್ಯಾಮಿಲಿ ಮೆಂಬರ್ ಸರಿರ್ತಾರ ಒಬ್ಬೊಬ್ಬರ್ ಮನೆಗ್ ಒಬ್ಬೊಬ್ಬರ್ ತೆಗ್ದು ಕೊಡ್ಸಾ
ಹ್ಮ್ ಅಮೇಲ್ ಕೊಟ್ ಕಳುಸ್ತಾರೆ.
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಜುಮ್ಮಾಗಿ ಅಂತಾರ ನಮ್ಮಂದೇವ. ಜುಮಾಗಿ ಅಂತ ಅಂತಾರ ಅದು ಮಾಡ್ತಾರ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಿಮ್ದ್ ಏನೇನ್ ಶಾಸ್ತ್ರ ಅವ?
ಆಮೇಲುಕ್ಕೆ
ಅಂದ್ರೆ ನಿಮ್ ಏನೇನ್ ಫಂಕ್ಷನ್ ನಡಿತಾವ ಮದ್ವಿ ದಿನ ಮದ್ವಿ ಆದ್ಮೇಲ ಏನೇನ ನಡಿತಾವ ಅಂತ?
ಹ್ಮ್ ಫರ್ಸ್ಟ್ ಆಫ್ ಆಲ್ ಫರ್ಸ್ಟ್ ಸ್ಟಾರ್ಟಿಂಗು ಹನ್ನೊಂದ್ ದಿನ ಹೂವ ಮುಡಸ್ದಾರಂದೀನಲ್ಲಕ್ಕ, ಅದು ಮತ್ತ ಅರ್ಶಿಣ್ ಶಾ ತ್ರ ಅಂತಾರಲ್ಲ ಅದು, ಮೆಹಂದಿ
ಹ್ಮ್
ಮಾಡ್ ಮದ್ವಿ
ಹ್ಮ್
ಮದ್ವೆ ಆಗನ ರಿಸೆಪ್ಷನ್ ಸ್ಪ ಅವೊ ಎಲ್ಲ ಫಂಕ್ಷನ್ ಇರ್ತಾವಕ್ಕ ಅವ್ರ್ ಮನೆಗೆರಡು.
ಹ್ಮ್ ಹ್ಮ್ ಹ್ಮ್
ಮತ್ತಂದ್ರೆ ಮದ್ವೆ ಅರ್ಲೇಶನ್ದ್ ಎರಡ್ ಫಂಕ್ಷನ್ ಮುಗುಸ್ಕೊಂಡ್ ನಮ್ ಮನಿಗ್ ಬರ್ತೀವಿ.
ಹ್ಮ್
ಇಲ್ಲಿ ಹಾಂ ಇಲ್ಲೊಂದ್ ಮನೆಗ ಎಲ್ಲಾರೂ ಕರ್ಸಿ ಅಡ್ಗೆ ಮಾಡ್ಸಿ ಊಟ ಮಾಡಿ, ನಮ್ ಬಟ್ಟಿ ಉಡಿಸಿ ಒಂದಿನ ಇಟ್ ಟುಕನ್ ಕಳಸ್ತಾರ
ಹ್ಮ್ ಹ ಅಂದ್ರೆ ಹಸ್ಬೆಂಡಿಗೆ ವೈಫಿಗಿಬ್ರಿಗೆ?
ಹ್ಮ್ ಇಬರಿಗೆ.
ಹಾಂ ಹಾಂ ಹಾಂ
ಹ್ಮ್ ದೇವ್ರಗ್ ಹೋಗಿ ಬರ್ಬೇಕು ಅಲ್ಲಿ ಹೋಗಿ ಬರ್ಬೇಕು.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇದುನು ಒಂದ್ ತಿಂಗಳು ನಡೀತದ ನಿಮ್ ಫಂಕ್ಷನ್ದೆಲ್ಲಾ ಒನ್ ಮಂತ್ ಎಲ್ಲ ಫುಲ್ಲಾಗ್ ಕಂಪ್ಲೀಟ್ ಆದ್ಮೇಲೆ
ಬೇಕಕ್ ಕಾಣಮ್ಮ ಮದ್ವಿಗೆಲ್ಲ
ಹ್ಮ್ ಅಂದ್ರ ಇವೆಲ್ಲಾ ಫಂಕ್ಷನ್ದ್ ಕಲೆಕ್ಟ್ ಮಾಡಕೆಲ್ಲ ಹೈದ್ರಾಬಾದ್ ಚೆಂದ್ ಅಂತ ನಾನು ಕೇಳಿನಿ ಒಂದೆರಡ್ ಸಲ
ಹಾಂ ಬಾಳ ಚಲೋ ಅದ
ಯಾಕಂದ್ರ ಅಲ್ಲಿ ರೇಟುನು ಕಮ್ಮಿ ಇರ್ತದ ಅಂತ.
ಹಾಂ
ಹ್ಮ್ ನಾನು ಒಂದ್ಸಲ ಹೋಗ್ ಬಂದಿದ್ ಇದೆ ಅದು ಅವಾಗ ನೆನ್ಪಿರೋದು ಅವಾಗ ಯಾ ಯಾಕಂದ್ರೆ ಹೇತಾರಲ್ಲ ಅಲ್ಲಿ ಯಾಕಂದ್ರೆ ನಿಮ್ ಮಂದಿನೇ ಜಾಸ್ತಿ ಅಲ್ಲಿ ಹೋಗದ
ಹಾ ಹ ಅಕ್ಕ
ಹ್ಮ್
ಸಾಮಾನು ಕಡಿಮ ರೇಟ್ ಸ್ನಕ್ ಸಿಗುತ್ತ ಅಲ್ಲಿ ಹೈದ್ರಾಬಾದ ಬಜಂಗ
ಸಾಮಾನ್ ಚಪ್ಪಲು ಅವೆಲ್ಲಾ
ಎಲ್ಲ ಸಾಮನ್ ಇದು ಮನೆ ಸಾಮಾನನ್ ಫ್ರಿಜು ವಾಷಿಂಗ್ ಮಷೀನ್ ಸೋಫಾ ಸೆಟ್ ಮಂಚ ತಿಜೇರ್ ಫ್ರೀ ಅವೆಲ್ಲಾ ಅಲ್ಲೇ ಶಿಂಗೆ ಬರ್ತಾವ ಹತ ಸಿಂಗಾರ ದಾನಿ ಅದು ಅಂತಾರಲ್ಲ
ಹ್ಮ್ ಹ್ಮ್ ಹ್ಮ್
ಎಲ್ಲಾ ಚಲ್ಲಿದೇ ತರ್ತಾರಕ್ಕ
ಅಲ್ಲಿದ್ದ ತರ್ತರಾನ
ಹ್ಮ್ ಟ್ರಾನ್ಸ್ ಟ್ರಾನ್ಸ್ಫರ್ಗೆ ಹಕ್ತಾರ
ಹ್ಮ್
ಇಲ್ಲಿ ತಂದು ಕೊಟ್ಟ ಹೋಗ್ತಾರೆ
ಅಂದ್ರರು ನೀವ್ ಹೋಗಿ ಹೇಳಿ ಹಿಂಗ ಹಿಂಗ ಅಮ್ಮ ಅಂತತ್ ಹೇಳಿ ಹಾಕಿದ್ಮೇಲೆ ಅವ್ರು ಇಲ್ಲಿಗೆ ತಂದ್ಕ ಕೊಡ್ತಾರ ಡೈರೆಕ್ಟ್
ಹಾ ಡೈರೆಕ್ಟ್ ಇಲ್ಲಿಗೆ ತಂದು ಕೊಟ್ಟೆತರ
ಅಂದ್ರೆ ಬಟ್ಟಿ ಇದ ಎಲ್ಲ ಅಲ್ಲೇ ಬಟ್ಟೆ
ಎಲ್ಲಾ ಎಲ್ಲಷ್ಟ ಅಲ್ಲೇ ತಗೊಂಡು ಒ ಒಮ್ಮೆ ಇದು ಮಾಡ್ತಾರಕ್ಕ ಪ್ಯಾಕಿಂಗ್ ಮಾಡ್ತಾರ ದೊಡ್ಡ ಜೋಡ್ು ಇದು ಟ್ರಾನ್ಸ್ ಸರ್ಕಕ್ ತರಕದ ಬರ್ತಾವ ಸಾಮಾನ
ಹೌದಾ
ಹ್ಮ್
ಆಯ್ತ ನಮಗ್ ಬರ್ತವ್ ನಾವ್ನ ನಿನ್ ಮ್ಯಾರೇಜ್ ಬರ್ತೀವ
ಹ್ಮ ಹಾ ಕರಿತೀವಕ್ಕ ಬರ ರೀ
ಹಾ ಬರ್ತಿ- ಬರ್ತಿ ಹ್ಮ
ಹ್ಮ
ನಾನ್ ಟೈಮ್ ಆಲಕ್ಕತ ಮನೆಗ್ ಹೋಗಬಬೇಕಕ್ವಾ
ಹ್ಮ್ ಹೊಜ್
ಹ ಸರಿ ಇಡ್ಲ
ಹ್ಮ
ಹ ಬಾಯ್